ಹಲೋ. ನಮಸ್ತೆ. ಹ್ಮ್ ಕೇಳಿಸ್ತಾಯ್ತಾ ಮಾತಾಡ್ತಿರೋದು.
ಹಾ ಈ ಕೇಳಿಸತಾದ್ರಿ
ಚೆನ್ನಾಗಿದ್ದೀರಾ
ಹ್ಮ್ ಚೆನ್ನಾಗಾಗಿದೆಿ ಏನ್ ಮಾಡ್ತಾ ಇದ್ದೀರಾ
ಈಗ ಮನೇಲಿಕೂತಿದ್ವಿ ತಿಂಡಿ ಮಾಡಿದ್ವಿ.
ಹ್ಮ.
ಕೂತ್ಕೊಂಡೊಂಡಿದ್ದು ನೀವು.
ನಾವುನು ಮೆಹಂದಿ ಸೊಪ್ಪ ಹಚಾತ ಇದ್ದೀವಿ.
ಓ ಹೌದಾ ಮೆಹಂದಿ ಸೊಪ್ಪು ಹಾಕಿದ್ದೀರಾ.
ಹ್ಮ್ ಹಾಕಿದೀವಿ.
ಮತ್ತೆ ಗಿಡ ಅದು.
ಹ್ಮ್ ಗಿಡ ಯಾರ ಕಡ್ಡಿ ಕೊಟ್ಟಿದ್ರು ಹಾಕಿದ್ದು.
ಹೌದಾ.
ಹ್ಮ ಅದು ಇವಾಗ ಮೇಲ್ ಗರಿ ಬೀಳ್ತು ಎಲ್ಲಾ ಮುರ್ಕೊಂಡಿತ್ತು
ಹಾ ಹಾ
ಅನ್ನ ಎಲ್ಲ ಕೊಯ್ದ್ಬಿಟ್ಟು ಬಿಡಿಸಸ್ತಾ ಇದಿನ ಒಣಗಸ್ಬಿಟ್ಟು ಪ ಬಿಡಿ ಮಾಡೋಣ ಅಂತ
ಕಣ್ಗಸ್ಬಿಟ್ಟು ಪುಡಿ ಮಾಡ್ತೀರಾ ಏನ್ ಮಾಡ್ತೀರಾ ಅದದು ತಲೆಗ್ ಹಚ್ಚದ ಏನನ್ ಹಾಕೊಂಡ್ ಹಚ್ಕೊತೀರಾ ತಲೆಡದನಾ
ಅಲ್ಲಗೆ ಮೆಹಂದಿ ಪುಡಿ ಹಂಡಿಕಾಯ ಪೌಡ್ರು
ಹ ಇಂಡಿಕಾ ಪೌಡ್ರ ಅಂತ ಬರುತ್ತಾ
ಹ್ಮ್ ಅದನ್ ಮಿಕ್ಸ್ ಮೋಟ್ ಹತ್ ಚನಾ ಅಂತ ಇವಾಗ ಕೇಸರಿ ಇಿಂದ
ಹೌದಾ ಏನ್ ತಲೆಕ್ಕೂದು ಅದೇ ಕಲರ್ ಬರುತ್ತಲ್ವಾ
ಹ್ಮ್
ಹ್ಮ್
ಕಲರ್ಗೋಸ್ಕರ ಇನ್ನೇನ್ ದುಡ್ಡ ದುಡ್ತಂದಿ ಆಕಳ ಬದ್ಲ ನಮ್ರಲ್ಲೇ ಇರುತ್ತಲ್ವಾ
ಹಾ ಹೌದು ಹಓಮ್ ಮೇಡ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ
ಹ್ಮ್
ಹ್ಮ್ ನಾವು ಅದು ಇದು ಏನಾದ್ರು ಅಂಗ್ಡಿ ಸಿಗುತ್ತಲ್ಲಾ ಪ್ಯಾಕೆಟ್ ಅಲ್ಲಿ ಮಂಡಿಗಳು ಅದಂತಂದ ಹಚ್ಕೊಂತ ಇ ನಾವು ಈ ತರ ಮೆಹಂದಿ ಸೊಪ್ಪು ಎಲ್ಲಾದ್ ಸಿಕ್ಕ್ರೆ ತಂದ ಗಿಡ ಹಾಕೊಂಡು ನಿಮ್ ತರ ಮಾಡ್ಕೋಬೇಕು ನೋಡಿ ನಮ್ಗೂ ಇದೊಂದು ನಿಮ್ಮಿಂದ ಆಗೊತ್ತಾಯ್ತು
ನಾವನು ಈ ನಾವು ದುಡ್ಡು ಕೊಟೆ ತರ್ತಿದ್ದು ಸು ಏನ ನ್ನೆಲ್ಲಾ ಮಾಡಡಿ ಕಂಡ್ ದುಡ್ ಕೊಡ್ತಾರ ಅದು ಸ ಅ ಎಷ್ಟ ಒಂದ ಐವತ್ತು ರೂಪಾಯಿಗೂ ಒಂದ ಎರಡ್ ಸಾರಿಗೂ ಹಚ್ಕಳಕಕ್ಕಗಲ್ಲ
ಹಾ ಹೌದೌದು
ಅಂದಕ್ಕೆ ನಮ್ಮ್ ಮನೇಲ್ಲೇ ಇರುತ್ತಲ್ವ ಅದನ್ನೇ ಒಣಗಿಸಬಿಟ್ಟು ಪುಡಿ ಮಾಡ್ಕೊಳ್ಳೋದನೇನ್ ಅವ್ರು ಅದನ್ನೇ ಅಲ್ವಾ ಮಾಡೋದು
ಹಾ ಹೌದು ಹ್ಮ್ ಹ್ಮ್
ತಿಂಡಿ
ತಿಂಡಿ ಆಯ್ತು ನಿಮ್ದು
ಹ್ಮ್ ನಮ್ದು ಆಯ್ತು ಎಲ್ಲಾ ಕೆಲ್ಸ ಮಾಡ ಕುೂತಿದಿ
ಏನ್ ತಿಂಡಿ ಮಾಡಿದ್ರಿ
ಪುಳಿ ಹೋಗ್ರೆ
ಪುಳಿಯ ಹೋಗ್ರೆ ಮಾಡುದು ಯಾವ್ತರ ಮಾಡ್ತೀರಾ ಪುಳಿಯ ಹೋಗ್ರೆ
ಹೊಳ ಹೊಳಿಯ ಆದ್ರೆ ಮಾಮಲೆ ಹುಣ್ಸೆ ಹಣ್ಣ ನೆನೆ ಹಾಕ್ಬಿಟ್ಟು ಕಳ್ಚ್ಕಳದು
ಹಾ
ಬೆಳ್ಳುಳ್ಳಿ ಜಸ್ಕೊಳ್ಳೋದು ಒಣ್ಮೆ ಶಿನ್ಕಾಯಿ ಬೆಳ್ಳುಳ್ಳಿಕಾಯಿ ಕಡಲೆ ಬೇಳೆ ಕಡ್ಲೆ ಬೀಜ
ಹಾ
ಎಲ್ಲ ಒಗ್ಗರಣೆೆಗೆ ಹಾಕದು
ಹಾ ಹಾ ಹಾ
ಶಿನ್ಕಾಯಿ ಹಾಕದು ಆಮೇಲೆ ಒಂದ ಸ್ವಲ್ಪ ಅಶ ಕುಡಿ
ಹಾ
ಎಲ್ಲ ಹಾ ಕೊಟ್ಟು ಹೋಗ್ರಣ ಎಲ್ಲವೆಲ್ಲ ಆದ್ಮೇಲೆ ಹುಣ್ಸೆ ಕ್ಯೂತ್ಕೊಂಡಿಡ್ತ ಲ್ಲ ಅದನ್ ಬಿಟ್ಬಿಟ್ಟಿ ಅದನ್ ಚೆನ್ನಾಗಿ ಕುದಿಸೋ ಅದು ಎಣ್ಣ ಬಿಟ್ಕಳವರ್ಗೂ
ಹ್ಮ
ಆಮೇಲೆ ಪುಡಿ ಇರುತ್ತಲ್ವ ಪುಡಿ ಹಾಕ್ಬಿಟ್ಟು ಅದೊಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಬೇಯಸ ಕುದಸೋದು ಬೆಲ್ಲ ಹಾಕದು
ಬೆಲ್ಲ ಹಾಕದು
ಹ್ಮ
ಹ್ಮ್ ನಾವು ಹಿಂಗೆ ಮಾಡ್ತೀವಿ ಸ್ವಲ್ಪ ಚೇಂಜ್ ಇರುತ್ತೆ ಒಂದ ಒಂದ ಸಲ ಹ್ಮ್ ನಮ್ಮನಗೂ ದತ ಚೇಂಜ್ ಅಂದ್ರೆ ಎ ನಮ್ಮ ಮನೆ ಫಸ್ಟ್ ಅದೇ ಆ ಅದೇ ಎಣ್ಣೆಟ್ಟ ಬಿಟ್ಟು ಒಗ್ಗರಣೆಗೆ ಹಾಕ್ತಿವಿ ಅದೇ ಬೆಳ್ಳುಳ್ಳಿ ಎಲ್ಲಾ ಹಾಕ್ಬಿಟ್ಟು ಫಸ್ಟ್ ಹುಣ್ಸೆಣ್ಣ ಹಾ ಒಂಚೂರು ಹುಣಚೆ ಹಣ್ಣಿನ ರಸ ಹಾಕ್ಬಿಟ್ಟು ಕುದಿಸ್ಬಿಡ್ತೀವಿ ಅದ ಜೊತೆ ಹುಣ್ ಚೆಣ್ಣಿಂದ ರಸ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಚೆನ್ನಾಗ್ ಕುದಿಸಬಿಡ್ತೀವಿ ಅದಾದ್ಮೇಲೆ ಅದೆೇ ಪುಳಿಯೋಗ್ರೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನ ಹಾಕ್ತಿವಿ. ಹ ಫಸ್ಟ್ಯೇ ಉಂಟ ಸಣ್ಣೆ ರಸ ಕುದಿಸ್ಕೊಬಟ್ಟು ಆಮೇಲೆ ಪುಳಿಯೋಗ್ರ ಪ್ಯಾಕೆಟ್ ಹಾಕ್ಬಿಟ್ಟು ತಂಗಿನಕಾಯ ತುರಿ ಹಕ್ಬಿಟ್ಟು ತೆಂಗಿನಕಾಯಿ ತುರಿನೋ ಇಲ್ಲ ಕೊಬ್ಬರಿ ತುರಿನೋ ಬರುತ್ತಲ್ಲ ಅದ ಹಾಕ್ಬಿಟ್ಟು ಉಪ್ಪಾಕ್ ಪಟ್ಟು ಅದೇ ಆ ಇದು ಏನದು ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆನಾ ಹುರ್ಕೊಬಿಡೋದು ಬೇರೆ ಎತ್ತಕೊಂಡ್ಬಿಡ್ತೀವಿ ಆಮೇಲೆ ಇದೆಲ್ಲ ಆ ಬಿಟ್ಟು ಮಿಕ್ಸ್ ಮಾಡಿ ಕುದಿಸಬಿಟ್ಟು ಅದೇ ಕೊತ್ಮರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಆಮೇಲೆ ಕಡಲೆ ಬೀಜ ಎಲ್ಲ ಅದ್ರೊಳಗಡೆ ಹಾಕೊಂತೀವಿ ಅದೇ ಸ್ವಲ್ಪ ಅದೇ ತರಾನೇ ಮಾಡ್ತೀವಿ ಸ್ವಲ್ಪ ಚೇಂಜಸ್ ಇರುತ್ತ ಅಷ್ಟೇ. ನಾನ್ ಹ್ಮ ಬೆಂಡೆಕಾಯಿ ಪಲ್ಯ ಮಾಡ ಮಾಡಿದ್ದೆ ಚಪಾತಿ ಮಾಡ್ಬಿಟ್ಟು. ಬೆಂಡೆಕಾಯಿ ಪಲ್ಯ ನೋಡಿ ನಿಮ್ ಕಡೆ ಬೆಂಡೆಕಾಯಿ ಪಲ್ಯ ಆತ್ರ ಮಾಡ್ತೀರಾ ನಿಮ್ ಮನೇಲಿ
ನಾವು ಮುಂಚೆ ಎಲ್ಲಾ ತೊಳ್ಕೊಕೊಂಡ್ ಹುರ್ಕಂತೀವಿ
ನೀವು ಮಾ ಇದು ಅಂದ್ರೆ ಗೊಜ್ಜ ತರ ಮಾಡ್ತೀರಾ
ಹ್ಮ್ ಗೊತ್ತರಾನೂ ಮಾಡ್ತೀವಿ ಡ್ರೈನುೂ ಮಾಡ್ತೀವಿ.
ಹ್ಮ ನಾವು ಡ್ರೈವ್ ಮಾಡ್ತೀವಿ
ಹ್ಮ್ ನಮ್ಮನೆ ಜಾಸ್ತಿ ಡ್ರೈಗಿಂತ ಗೊಜ್ಜಿಷ್ಟ ನನ್ ಮಕ್ಳು ಡ್ರೈ ಇಷ್ಟ ನಮಗೆ ನಮ್ಮ ಮನೆಯವರ್ಗೆ ಗೊಜ್ತ್ತರ ಇಷ್ಟ
ಹ್ಮ್ ಹೌದಾ ನಮ್ಮ ಮಕ್ಳು ಜಾಸ್ತಿ ಡ್ರೈಯಲ್ಲೇ ತಿಂತಾರೆ ಅದಕ್ಕೆ ನಾವು ಸ್ವಲ್ಪ ಟ್ರೈ ಅಲ್ಲೇ ಮಾಡ್ಬಿಡ್ತೀವಿ ಇಷ್ಟಪಡ್ತಾರಲ್ಲ ಆತಗಿ ಅಂತ ಹಂಗೆ ಮಾಡತಿವಿ ಮತ್ತೆ ಬದ್ನೇಕಾಯಿ ಎಣ್ಗಾಯಿ ಗೊಜ್ಜು ಮಾಡಿದ್ದೆ ನಾನು. ಹಾ ಅದೇ ಚೆನ್ನಾಗಿತ್ತು ತಿಂದ್ವಿ ನಮ್ಮ ಮಕ್ಳುಗೆ ಬೆಂಡೆಕಾಯಿ ಮಾಡಿದ್ದು ನಂಗೆ ಬದ್ನೇಕಾಯಿ ಗೊಜ್ಜು ಮಾಡಿದ್ವಿ
ಹಾ ಯಾಕೆ ನೀವ ಬೆಂಡಕಯಿತೀನಲ್ಲವ
ತಿಂತೀವಿ ಸ್ವಲ್ಪ ಐತಲ್ಲಾ. ಅದಕ್ಕೆ ನಾವ ಇದನ್ ಮಾಡ್ಕೊಂಡಿದ್ದ ಅವ್ರಗ ಅದನ್ ಮಾಡಿದ್ದು ಹ ಬಾಸ್ ಕಟ್ಟಕ್ಕೆೆಲ್ಲ ಬಿಟ್ಟಲ್ಲ ಬಾಸ್ ಕಟ್ಟಕ್ಕೆ ತರಕಾರಿ ಪಲ್ಯ ಮಾಡಿದ್ದೆ ಅಲ್ಲ ತರಕಾರಿ ಸಾಂಬಾರ್ ಮಾಡಿದೆ ಅದೇ ಇತ್ತು ಅದನ್ನೇ ಕೊಡ್ದೆ ಬಸ್ಕ ಹ್ಮ್
ನೀವ್ ತರಕಾರಿ ಎಲ್ಲಾ ಬೆಳ್ಕಂತೀರಾ
ಇಲ್ಲ ನಮ್ಮನೆ ತೋಟದಲ್ಲಿ ಇರೋದು ಬೆಳ್ಕೊಂತಿದ್ದು ಈಗ ಸ್ವಲ್ಪ ಹಸು ಅದು ಇದು ಇರೋದ್ರಿಂದ ಏನು ಮಾಡಕ್ಕ ಆಗಲ್ಲ ಅಂಗಡಿಲೆ ತತ್ತಿಲೆ ಬುಧವಾರ ಬ ಜ್ವಾರ ತರಕಾರಿ ಅವ್ರ ಮನೆ ಹತ್ರ ಬರ್ತಾರೆ ಅವರುದ್ರಲ್ಲಿ ತಗಂತೀವಿ ನಿಮ ಮಕ್ಳು ಎಲ್ಲ ನೋಡ್ಕೊಂಡು ಅದನ್ನ ನಿ ಬಕ್ಕ ಆಗಲ್ವಲ್ಲ ಅಂತ ಹಿಂಗ್ ಮಾಡ್ತಇದಿವಿ ಹ ಹ್ಮ್ ನೀವು ತರಕಾರಿ ಬೆಳಿತೀರಾ ನಿಮ್ಮ್ನೆ ತೋಡ್ ತೋಳಿರೋದು
ಹವಾಗ ಏನಾದೂ ಸೊಪ್ಪು ಏನಾರ ಇದ್ರ ಹಾಕೊಂತೀವಿ
ಹಾ ಹಾ ಹಾ ಹಾ
ಹೀರೆಕಾಯಿ ಸೊಪ್ಪು ಇದಲ್ಲ ಈ ಹಳ್ಳಿಕಾಯಿ ಹಾಗ ಕ್ಯಾರೆಟ್ ೆ ಬೀಟ್ರೂಟು ಉಂಟಾವೆಲ್ಲಾ ಏನ್ ಬೆಳೆಯಲ್ಲ
ಹೌದಾ
ಸಂತೆ ಮಾಡ್ತಾರೆ
ಇಲ್ಲ ನಾವು ಮುಂಚೆ ಬೆಳತಿದ್ವಿ ಕ್ಯಾರೆಟ್ ಹಾಕ್ತಿದ್ವಿ ಕ್ಯಾರೆಟ್ ಬೀಜಗಳು ಸಿಗುತ್ತಲ್ಲ ಅಂಗಡಿಲಿ ಹಾಗಂತಂದು ಕ್ಯಾರೆಟ್ ಎಲ್ಲ ಹಾಕಂತ ಇದ್ವಿ ಚೆನ್ನಾಗ್ ಬರ್ತಾ ಇತ್ತು ಈಗ ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲಾ
ಹ್ಮ್
ಹಂಗಾಗಿ ನೀ್ಮ ಏನು ಬೆಳೆಯಕ್ ಆಗ್ತಾ ಇಲ್ಲ ಸುಮ್ನೆ ಆಗ್ಬಿಟ್ಟಿದೀವಿ ಮಕ್ಳು ಸ್ವಲ್ಪ ದೃಡವ್ಮಲೆ ಯಾರ ಬೆಳ್ಕಳೋದು
ಹ್ಮ
ನೀ ಏನ್ ಮಾಡಕ್ಕಾಗಲ್ಲ
ಹಿಂದ ಮಕ್ಳದ್ದೇ ಯಾರದ ಕೆಲ್ಸ ಆಗುತ್ತೆ
ಹ್ಮ ಹೌದು ಮಕ್ಳ್ದೇ ಅರ್ದ ಕೆಲ್ಸ
ಹ್ಮ್
ಅದನ್ನ ಮುಗಸಿ ಅವ್ರ ಸ್ಕೂಲ ಕಳ್ಸಿ ಮನೆ ಕೆಲಸಗಳು ಮಾಡ್ ಕಂಡು ಇದೇ ಕೆಲ್ಸನ ಆಗುತ್ತಲ್ಲಾ ಅದಕ್ಕಾಗಿ ಸ್ವಲ್ಪ ಮಾ ಡಕ ಮಾಡಕ ಎಲ್ಲ ಕೆಲ್ಸಕ್ ಕಷ್ಟ ಅನ್ಸಕ್ ಸದ ಕಸು ನೋಡ್ಕೊಳೋದೆೇ ಒಂದ್ ಕೆಲ್ಸ ಆಗ್ಬಿಟ್ಟಿರುತ್ತೆ ನಮ್ಮ ಮನೇಲಿ
ಹ್ಮ್
ಸ್ವಲ್ಪ ಇನ್ಸೆನ್ಸ
ಹ್ಮ ಮಳೆಲ್ಲಾ ಚೆನ್ನಾಗ ಆಗೈ್ತಾ
ಹ್ಮ ಮಳೆ ಮನೆೆ ಬೇಕಿತ್ತು ಇವತ್ತ ಇಲ್ಲ ಮಡಾತರಾವ
ಹಾ
ನ
ಹ್ಮ್
ನಿಮ್ ಕಡೆ ಮಳೆ ನಿಮ್ಮನೆ ಹತ್ರತ್ರ ಹೌದಾ ಹೇಳ ಚೆನ್ನಾಗ ಉಯಟು ಇವತ್ತು ನೋಡ ಎಂಗ ಇಿಸಲೇನಿಲ್ಲ
ಹ್ಮ್ ತೋಟಗಡೆ ಎಲ್ಲಾ ದನ ಹಸು ಕಟ್ಟಾಕಕ್ಕ ಆಗಲ್ಲ
ಹಾ ಹೌದು
ಚೆನ್ನಾಗ್ೋದು ಅದೇ ಪರವಾಗಿಲ್ಲ
ಹ್ಮ್ ಹ್ಮ ಹೌದು ಹ್ಮ
ಹ್ಮ ಹೊರಗಡೆಗೆ
ಅಡ್ಗೆ ಅದೇ ಸಾಂಬಾರ್ ಬೆಳಗನ ಮಾಡಿದ್ದೆ
ಹ್ಮ
ತರಕಾರಿ ಸಾಂಬಾರು
ಹ್ಮ್
ಎಲ್ಲ ಮಾಡ್ಬೇಕು ಪಾತ್ರೆ ಆಯತತ್ತು ತೊಳಿಬೇಕು ನಾವನ ಇವತ್ತು ನಿನ್ನೆ ಮೋಟರ್ ಆನ್ ಮಾಡಿರ್ಲಿಲ್ಲ ನಿ ಮೇಲೆ ಟ್ಯಾಂಕ್ ನೀರು ಹೋಗಿಲ್ಲ
ಹ್ಮ್
ಹಾ ಪಾತ್ರೆ ತೊಳಿತಾ ಆ್ ಪಾತ್ರೆ ತೊಳಿಯೋಣ ಅಂತ ಸಿಂಕದು ನೀರ್ ಬತ್ತಾ ಇಲ್ಲ ಇವತ್ರ
ಹ್ಮ್ ನೀ ಟೈಮಿಂಗ್ಸ್ ಕರೆಂಟಾ
ಹ ಅಂದ್ರೆ ಮನೆ ಕಾಲ ಎಂಟು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ
ಹ್ಮ್
ಮೋಟರ್ ಲ ಏನ ಟೈಮಿಂಗ್ಸ್ ನಿನ್ನೆ ಹನ್ನೆರಡು ಗಂಟೆೆಗೆ ಬಂದೈತಿ ಮತ್ತ ನೋಡ್ಕೊಂಡಿಲ್ಲ ಅದು ಸ್ವಲ್ಪ ಇವಾಗ ನೀರಗ ಕರೆಂಟ್ ಬರೋ ಕಾಯ್ಬೇಕ ಪಾಾದ ತೊಳಿಬೇಕಕ್ಕೆೆಲ್ಲ ಕ ಕ್ದಿ ಆಮೇ ಇ ನಮ್ಮ್ ಮನೆ ಸಂಪೇನು ಮಾಡ್ಸಿಲ್ಲ ಮೇಲೆ ಸಿಂಟೆಕ್ಸ್ ಡೈರೆಕ್ಟ್ ಆಗ ಮೋಟ್ರ ಇಂದ ನೀರ್ ಹೋಗುತ್ತೆ
ಹಾ
ಹಂಗಾಗಿ ಏನು ಮಾಡ್ಸಕ್ ಆಗರ್ಲಿಲ್ಲ ಮಾಡ್ಸಿಲ್ಲಂ ಪನ್ನು ಹಂಗೆ ಹೋಗುತ್ತೆ ನೀರು ಅದು ಕರೆಂಟ್ ಬಂದ್ರೆ ತುಮ್ ಕಡೆ ಸಾಕಾಗುತ್ತೆ ಮೊನ್ನೆ ಏನ್ ಮಾಡ್ಕೊ್ಬಿಟ್ಟಿದ್ದೆ ನ್ನೆ ಆನ್ ಮಾಡೋದ್ ಮರ್ತ್ಬಿಟ್ಟಿದ್ದೀ ಮಲ್ಕೊಬಿಟ್ಟಿದ್ದೆ ಮಧ್ಯಾಹ್ನ ಮಿ ಕ ಬ ಅ ನಿನ್ನೆ ವಾಷಿಂಗ್ ಮಿಷಿನ್ ಬೇರೆ ಸ್ವಲ್ಪ ಬಟ್ಟೆ ಹಾಕಿದ್ದೆ ಎಲ್ಲಗಿ ನೀರೆಲ್ಲಾ ಇದಾಗಬಿಟ್ಟತೆ ನಮ್ಮನೆ ಯಾರ ಕಾಯಿ ಸುಳಿಯಕ್ ಬಂದವ್ರ ಇವತ್ತು ಒಬ್ರು ಕಾಯಿ ಇತ್ತು ಜಾಸ್ತಿ ಅದಕ್ಕೆ ಸುಳ್ಯಕ್ ಕರ್ಸಿದ್ರು ಸುಡಿಯಕ್ ಬಂದಾರೆ ಅದಕ್ಕೆ ಅವರು ಭ ಕೊಡಿ ಅಂತ ಹೇಳ್ತಾವ್ರಿ ನಮ್ಮ ಮನೆಯವರು ಅದಕ್ಕೆ ನಿಮ್ಮ ಹತ್ರ ಮಾತಾಡ್ ತುಂಬಾ ಖುಷಿ ಆಯ್ತು
ಹ್ಮ
ಹ್ಮ್ ನಿಮ್ ಬಗ್ಗೆ ನಿಮ್ಮ್ ಹತ್ರ ಮಾತಾಡ ಇ ಆ ಮೆಂದಿ ಬಗ್ಗೆ ತಿಳ್ಕೊಂಡೆ ಮೆಹಂಡಿ ಗಿಡ ಹಾಕೋದ್ರ ಬಗ್ಗೆ ಖುಷಿ ಆಯ್ತು ನನ್ಗೆ ತುಂಬಾ ಸಂತೋಷ ಆಯ್ತು ಹ್ಮ ಅದೇ ಅವರು ಕಾಯಿ ಸುಳಿಯವರು ಬಂದಿದ್ದಾರೆ ಅವ್ರ ತಿಂಡಿ ಕೊಟ್ಬಿಟ್ಟು ನಾನು ನಿಮ್ಗೆ ಮತ್ತೆ ಕರೆ ಮಾಡ್ತೀನಿ ಹಾ ಧನ್ಯವಾದ
ಹ್ಮ್ ಹ್ಮ್